ಹ
ಹಲೋ ನಮಸ್ತೆ ಅದೇ ಸರ್ ನಮ್ಗೆ ಕಡ್ಲೆ ಕಡಲೆ ಬೇಕಾಗಿತ್ತು ಸರ್ ಒಂದ್ ಕಟ
ಒಂದ್ ಕಟ್ಟಾ ಕಡೇಲೇ ಬೇಕೈತತರ್
ಒಂದ್ ಚೀಲ ಒಂದ್ ಚೀಲ ಕಡ್ಲಿಬೇಕಾಯದು ಸರ್ ಅದು ಎಷ್ಟ ಎಷ್ಟಕಂತ ಕೊಡ್ತಾರೆ ಸರ್ ಸಿಗ್ಬಹುದು
ಒ್ ಚೀಲ ಒಂದು ಚಲಕ್ ಕಡ್ಲಿಕ್ಕೆ ಐದು ಸಾವಿರ ರೂಪಾಯ ಆಗುತ್ತ ನಮ್ಮ್ ಹತ್ರ ನಾವು ರಾಸಾಯನಿಕ ಮುಕ್ತ ಕಡ್ಲೆ ಸರ್ ನಮ್ಮ ಹತ್ರ
ಅದೇ ಸರ್ ಫುಲ್ ಪ್ಯೂರ್ ಆರ್ಗಾನಿಕ್ ಸರ್
ಹಾ ಪ್ಯೂರ್ ಆ ಆರ್ಗಾನಿಕ್ಸ್ಲ್ ನಮ್ಮ ಹತ್ರ ಹೊಟ್ಟೆ ರಾಸಾಯನಿಕ ಮಿಕ್ಸ್ ಇಲ್ಲಾ
ಅದೇ ಕೆಮಿಕಲ್ ಫೋಡೋರ್ ಏನು ಯೂಸ್ ಮಾಡಿಲ್ಲಾ
ಏನೇಏನು ಇಲ್ಲ ಮಾಡ್ ಬೇಕಾದ್ರೆ ನೀವು ಯಷ್ಟ ಮಾಡ್ತಕೋಡ್ತಾರೆ
ಟಸ್ ಸರ್ ಅದೇ ಕಡಿಮೆ ಆಗಲ್ವಾ ಸರ್ ಕೊಡೋದಕ್ಕೆ ಕಡಿಮೆ ಕೊಡ್ತೀರಾ ಒಂದು ಎಂಟುನೂರು
ಹ ಎಂಟುನೂರು ರೂಪಾಯಿ ಅಲ್ಲ ಆಗ ನೂರಂತೂ ಆಗಲ್ಲ ಸರ್ ನಮ್ಮ್ ಹತ್ರ ಆಬೇಕು ಸರ್ ನಾ್ ಆಯ್ತು
ಅತ್ರರ
ಏಳು ನೂರು ಹೆಂಗ್ ಕೊಡ್ತಾರೆ ಹೇಳಿ ಸಾರ್
ಸರ್ ನೀವು ನೀವ್ರೂ ಹೇಳ್ ಸರ್ ರೇಟ್ ಎಷ್ಟು ಅಂತ ಕೊಡ್ತೀರಾ
ನಮ್ಮ ಹತ್ರ ನಾವ ಈಗಲ್ಲ ನಮ್ಮ್ ಫ್ರೆಂಡ್ಸ್ಲ್ಲ ಮಾರಿ ಬಿಟ್ಟೀವಿ ಸರ್ ಎಲ್ಲ ಈಗ ಇರೋದೇ ಸಾಾಕ್ ನಮ್ಮ್ ಹತ್ರ ಎರಡು ಬಳೆ ಅಡಂದ ಮೂರು ಚೀಲ ಅಷ್ಟೇ ಇದೆ ಸರ
ಎರಡರಿಂದ ಮೂರು ಚೀಲ ಸರ್ ನಮ್ಗ ಬೇಕಾಗಿರೋದು ಎರಡು ಚೀಲ ಬೇಕಾಗಿದೆ ಸರ್
ಸರ್ ಎರಡು ಚೀಲಕ್ಕೆ ಎಂಟು ಸಾವಿರ ರೂಪಾಯಿ ಕೊಟ್ಬಿಡಿ ಸರ್
ಎಷ್ಟು ಸರ್
ಹೂ ಎಂಟು ಸಾವಿ ಎಂಟು ಸಾವಿರ್
ಸರ್ ಇನ್ನೇಾಗಲೇ ಸಾವಿರ ಅಂದ ಸರ್
ಅವರಲ್ಲ ಸರ್ ನಾಕ್ು ಸಾವಿರ ಹೇಳ ಸರ್
ನಾಕ್ ಸಾವಿರ
ಒಂದ್ ಚೀಲಕ್ಕೆ ಒಂದ್ ಚೀಲಕ್ಕೆ ನಾಲ್ಕ್ ಸಾವಿರ
ಸರ್ ಅದೆಲ್ಲ ಎರಡು ಕೆಲ ಕೂಡಿ ಐದ್ ಸಾವಿರ ಕೊಡ್ತೀನಿ ಸರ್ ಐದ್ ಸಾವಿರ
ಆಗಲ್ಲ ಸರ್ ನಮಗೆಲ್ಲ ಆಗಲ್ಲ ಸರ್
ನೋಡ್ಸರ್ ಕೊಡ್ಸರ್ ಅದೆಲ್ಲ ಕಡಿಮೆ ಮಾಡಿ ಕೊಡ್ಸರ್ ಅದೆಲ್ಲಾ ನಾವು ರೈತ ಆಕ್ತೇವಿ ಸರ್ ನಮ್ಗೂ ಬೆಳೆಲೆ ಹೊಲದಲ್ಲಿ ಕೃಷಿ ಮಾಡಲಿಕ್ಕೆ ಬಯಬೇಕಾಗಿದ್ದೇವೆ
ಅಲ್ಲ ಸರ್ ನಮ್ಗೂ ನಾವು ಕಷ್ಟ ಪಟ್ಟ ಬೆಳೆದಿರ್ತೇವೆ ಸರ್ ಯಾಕಂದ್ರೆ ಬಬೇಕ ಸರ್ ಅದಕ್ಕೆ ಆರ್ಗ್ಯಾನಿಕ್ ಅಂದ್ರೆ ಏನು ಯೂಸ್ ಮಾಡ ಸರ್
ಹೌದಾ ಸರ್
ಬಂಟವಾದ ಬಾಳ ಹಾಕ್ಬೇಕ ಸರ್ ಅದಕ್ಕೆ ನಾವು ಮಾರಾಟ ಮಾಡುದಲ್ಲಾ ಹೆಚ್ಚನ್ಚ್ಚ ಯಾ್ರ ನೀವು ನಮ್ ಫ್ರೆಂಡ್ ನಮ್ ಫ್ರೆಂಡ್ ಅವರ ಫ್ರೆಂಡ್ ತಲ್ಸರ್ ಶಕ್ಷನಕಂಡಿ ಅವರು ರೆಂಡ್ತ್ತಲ್ಲ ಸರ್ ನೀವೇ
ಹಾ ಹಾ ಹೌದು ಸರ್ ಹಾ ಹೇ ಸಂಜೆಗಲ್ ಹೂ ಹೌದ ಸರ್
ಆ ಕಾರಣಕ್ಕಾಗಿ ಆ ಕಾರಣಕ್ಕಾಗಿ ನಾಿನ್ ಕೊಡ್ತಿದ್ದೆ ಸರ್ ಇಲ್ಲಾಂದ್ರೆ ನಾನ್ ಕೊಡ್ತಿದ್ದೇ ಇಲ್ಲ ಸರ್ ಅದು
ಸರ್ ಅದೇ ಸರ್ ಈಗ ಒಂದು ಒಂದು ಒಂದು ಕೃಷಿ ಮಾಡ್ತೀವ ಸರ್ ಒಂದು ಇವಾಗ್ಲೇ
ಹಾ ಸರ್ ಒಂದ್ ಮಾಡ್ತಾರೆ ಅ
ಹಾ ಒಂದು ಕೃಷಿ ಮಾಡಿದಾಗ ಅಲ್ಲಿ ಬೋರ್ ಹಾಕ್ತೀವಿ ಸರ್ ಬೋರ್ ಹಾಕಿದ ತಕ್ಷಣ ನೀರ್ ಬರ್ದೇ ಇದ್ದ ಕಾರಣಕ್ಕೆ ಅದ್ರ ಜವಾಬಾರರು ಯಾರಾಗಗ್ತಾರ ಸರ್
ಅದ ಜವಾಬ್ದಾರ ರೈತರೇ ಆಗ್ತಾರೆ ಸರ್ ಯಾಕಂತಂದ್ರೆ ಅವ್ರಿಗೆ ಏನ್ ಮಾಡಾಕ್ ಆಗಲ್ಲ ಸರ್ ಬೋರ್ ರಡಲ್ಲಿ
ಸರ್ ಬರಾಬರ್ ಸರ್ ನೀ ಹೇಳ್ತಾ ಬರಬ ಇಲ್ಲೇ ಇದೇ ಜಾಗದಲ್ಲಿ ಸ್ಥಳದಲ್ಲಿ ನೀರ್ ಇದೆ ಅಂತ ಯಾರ್ ಹಳ್ತ ತ್ತರ್ ಸರ್ ನಿಮ್ಗೆ
ಅದೇ ನಿಮ ನಿಮ ಇಷ್ಟ ಸರ್ ಅದೆಲ್ಲ ಎಲ್ಲ ರೈತರಿಗೆ
ಏನ್ ಮಾಡೋದು ಬಿಡಸ ಅದೆಲ್ಲಾ ಈವಾಗ್ಲೇ ಸೈಂಟಿಫಿಕ್ ಬಂದಿದವಿ ಅದೆಲ್ಲ ಏನು ಮಾಡ್ತಾರ ಅಂತೆ ಹೇಳ್ತಾರೆ ಇಲ್ಲಿ ನೀರ ಇಿದೆ ಅಲ್ಲಿ ನೀರ ಇಿದೆ ಬೋರ್ ಹಾಕು ಅದೆಲ್ಲ ಏನು ಸರ್ದೆಲ್ಲ ರರ ತಿರುಗಿ ಪೂರ ಅಂದರೆ ಕಣ್ಣೀರು ಹಾಕಿದಾಗಗುತ್ತೆ
ಅದು ನಿಮ್ ಇಷ್ಟ ಸರ್ ಅ ನೀವು ಎಲ್ಲಿ ಹೇಳ್ತರ ಅಲ್ಲಿ ಅವ್ರು ಗೋರಾಗ್ತಾರೆ ಸರ್ ಆದ್ರೆ ಅದು ನಿಮ್ಮ್ ಇಷ್ಟ ನೀ ಅವ್ರನ್ನ ಕರ್ಬೋದು ಬೇಡರ್ ಬಿಡ್ಬೋದು ಸರ್ ಅವರು ಪಾಯಿಂಟ ಹೇಳೋರ್ನ ಹೌದು ಸರ್
ಮದೇ ಸರ್ ನಾವು ಇದು ತೋಟ ಗದ್ದೆ ಮಾಡಿದ್ರೆ ಲಾಭ ಇ್ಯ ಇಲ್ಲ ಒಂದ ಬೇಸಾಯ ಮಾಡಿದ್ರೆ ಲಾಭ ಇದೆ
ಊಟ ಗದ್ದೆ ಮಾಡಿದ್ರ ಸರ್ ಅದಕ್ಕೆ ಬಾಳ ಹರರಣಾಣ ಸರ್ ರಿಸ್ಕ್ ತಗ್ಬೇಕ ಸ ರಿಸ್ಕ್ ತಂದಾಗ ರಸ್ ತಿನ್ನಾಕ್ ರಸ್ಕ್ ಸಿಗ್ತವ ಸರ ಇಲ್ಲಾಂದ್ರೆ ನೀವು ಒಣ ವ್ಯಸ್ಸೆ ಮಾಡಿದ್ರೆ ಏನ್ ಅಷ್ಟಕ್ಕೆಷ್ಟೇ ಇರಿ ಸರ್
ಅಂದ್ರೆ ನೀವು ಯಾವ್ದಾರದು ದುಡ್ಡು ಬೇಕಂದ್ರೆ ತೋಟ ಮಾಡ್ಬೇಕು ದುಡ್ಡು ಬೇಡ ಅ್ರ ಅವ್ನ ಬೇಸ ಮಾಡ್ಬೇಕ ಅಂತೇತಾ ಇದ್ದೀ
ಅದು ಅಲ್ಲ ಸರ್ ನೀವು ಆರಾಮಾಗಿರ್ಬೇಕಂದ್ರೆ ಒಂದು ಪಯಸ ಐತಿ ಸರ್ ನೀವು ಸ್ವಲ್ಪ ಕಷ್ಟ ಬಟ್ಟ ದುಡ್ಡ ಮಾಡ್ತಿಂದ್ರೆ ಊಟ ಮಾಡ್ಬಹದು ಸರ್
ಸರ್ ಇವತ್ತು ಕಷ್ಟ ಪಡಕ್ ಸರ್ ದೇಹಕ್ಕ ಆದರೂ ಕಷ್ಟ ಪಡ್ಬೇಕಾಗುತ್ತೆ ನಾವು ದೇಹ ಮನಸ್ಬೇಕು ದೇಹ ಇವತ್ತು ಮನಸಿದರೆ ಹೌದುೌದು ಬರಬರ್ ಸ ನೀವು ಹದ ಬರಬರ ನೀ
ನಾವು ಕೂಡ ಅದನ್ನ ಹೇಳ್ತಿದೀವಿ ಸರ್ ಯಾಕೆಂತಂದ್ರೆ ನಮ್ಮ ಫ್ರೆಂಡ್ ಒಬ್ಬ ಇದಾಯ ಸರ್ ಅವ್ರು ಏನ ದಂಡಪಿಂಡ ನನ್ ಮಗ ಆತಾರ ಅವ್ನೇನೋ ಉಪ್ಪು ತಿನ್ನ ಬರಿ ತಿನ್ನೋದು ಅಟ ಆಡೋದು ಇದೇ ಮಾಡ್ತಾಂತತಾರೆ ಅವನ ಹತ್ರರು ಅವಿನಶ್ ಚೆನ್ನ ಗಂಟೆತ್ತ ಸರ್ ಅವ್ನೇಏನು ಉಯೋಗ ಇಲ್ಲ ಸರ್ ಬರೀ ದಂಡ ಪಿಂಡ್ ದಂಡ ಪಿಂಡ್ನ್ ಮಗ ಸರ್ ಅವ್ನ ಒಂತ್ರರು ಒಂದಿ ಕೆಲ್ಸ ಮಾಡಲ್ಲ ಅವ್ರ ಮನೇಲಿ ತಂದತ್ತ ಈ ಕೆಲ್ಸಕ್ಕೆಲ್ಲ ಸರ್ ಮತ್ತೆ ಅವ್ರ ಅಣನ್ ಮಾತಂತ್ ಗಮ್ಮತ್ತ ಇಲ್ಲ
ಸರ್ ಜವಾಬ್ದಾರಿ ಅನ್ನೋದು ಮನುಷ್ಯನಿಗೆ ಹೆಗಗಳ ಹರಿದಾಗ ಗೊತ್ತಾಗುತ್ತೆ ಸರ್ ಅದು ಎಲ್ಲ ಇವಾಗ್ಲಿ ಸನ್ ವಯಸ್ ನಲ್ಲಿ ಏನು ಗೊತ್ತಾಗೋದಿಲ್ಲ ಸರ್ ಅವ್ರಗಳಿಗೆ ಒಂದು ಮಾತಾ ಹೌದು ನಮ್ದು ತಪ್ಪೋಗುತ್ತ ಅವ್ರಿಗೆ
ಇಲ್ಲ ಸರ್ ನಾವ್ ಹೇಳುದು ಬರೋಬರಿ ಯಾಕೆಂತಂದ್ರೆ ಅವ್ನ ಈಗ ಕೆಲಸ ಮಾಡಿದ್ರೆ ಮುಂದೆ ಅವ್ನಿಗೆ ಹೆ ಮಕ್ಕಳು ಎಲ್ಲಾ ಸುಖವಾಗಿರ್ತಾರೆ ಸರ್ ಇಲ್ಲಾ್ರೆ ದಂಡಪಿಂಡ್ಣ ನಮಗ ಅವಣಿಗಾರ ಆಗ್ತಾರ ಮದುವೆ ಯಾರಾಗಗ್ತಾರೆ ಹೇಳ್ತಾರೆ ದಾಂಡ ಎಂತ ತ ನೋ
ಹೌದು ಸರ್ ನೀವ ಹತ್ತರ್ದ ಬರಾಬರಿ ಇದೆ ಸರ್ ಕೃಷಿ ಆಗ್ಲಿ ಗದ್ದೆಗಳಲ್ಲಿ ಒಂದ್ರಂದ ನಾಲ್ಕ್ ತಾಸ ಐದು ತಾಸು ವ್ಯವಸಾಯ ಮಾಡ್ಬೇಕು ಅಂತ ನಾನು ಹೇಳ್ತಾ ಇರ್ತೀನಿ ಹ ಮಾಡ ಸರ್ ಎಲ್ಲ ಆರೋಗ್ಯ ಬಲಿಷ್ಠವಾಗಿದ್ದರೆ ಕೆಲಸ ಶಾಂತಿ ನೆಮ್ಮದಿವರುತ್ತೆ
ಹೌದು ಸರ್ ನಾನು ಕೂಡ ಅದನ್ನ ಹೇಳ್ತಿರದು ಸರ್ ನಿಮ್ಗೆ ನೀವು ಎಷ್ಟು ಅವರು ಕೆಲಸ ಮಾಡ್ತಿರ ಅಷ್ಟೇ ಆರೋಗ್ಯದಾಯಕ ಇರ್ತಿರಿ ಸರ್
ಆರೋಗ್ಯ ದೈವವಾಗಿ ಇರ್ಬೇಕತ್ತಂದ್ರೆ ಮನುಷ್ಯ ಡೈಲಿ ಏನಂದ್ರು ಐದರಿಂದ ಆರು ಲೀಟರ್ ನೀರು ಕುಡಿಬೇಕು
ನೀರ್ವಾಗಿ ಕೆಲ್ಸ ಮಾಡಕ್ ಮೇನ್ ಇರುದ ಕೆಲ್ಸ ಎಲಸ ಮಾಡಿದ್ರೆನಿ ಮೇ ಮನುಷ್ಯ ಎಲ್ಲಾ ಕೆಲ್ಸ ಮಾಡಿದ್ರನೆೇ ಮೇನೆಲ್ಲಾ ಮುಂದೆ ಆಗುದ್ರ ಸರ ಹೌದು ಸರ್ ನೀವ್ಹೇಳ್ತಿರೋದು ಒಂದ ರೀತಿಂದ ಒಳ್ಳೇದೆ
ಅವಾಗ್ಲೇ ದೊಡ್ಡ ನಾವು ಒಂದು ಬಿಸ್ಿನೆಸ್ ಪ್ರಕಾರ ಮಾತಾಡಿದಿದ್ರೆ ಒಂದು ಪ್ರವಾಸ ಗಾಡಿ ಖರೀದಿ ಮಾಡ್ಬೇಕಾಗುತ್ತೆ
ಹೌದು ಸರ್ ನಾವು ಪ್ರವಾಸಕ್ಕೆ ಹೋಗ್ವಕ್ ಮಾಡ್ೀವಿ ಸರ್ ಏ ಯಾವಾದ್ರುಾನ್ ಹೇಳ್ತಾರೆ ಸರ್ ನಿಮ್ಮ ಹತ್ರ ಇದ್ರೆ
ನೀವು ಪ್ರವಾಸಕ್ಕೆ ಹೋಗ್ಬೇಕಂತ ಹೊ ಹೊಡುತ್ತಿರುವಾಗ ನಮ್ಗೆ ಕಾಲ್ ಮಾಡಿದ್ದೀರಾ ಒಂದು ನಂಬರ್ಇದಯಾ ನಂಬರ್ಗೆ ಒಂದ್ ನಂಬರ್ ಕಳಸ್ತೀವಿ ಎಸ್ ಎಮಂ ಎಸ್ ಮಾಡ್ತೀವಿ ಅ ಒಂದ್ ನಂಬರ್ ಕಸ್ತವಿ ಆ ನಂಬರ್ಗೆ ಎಸ್ ಎಮ್ ಎಸ್ ಮಾಡಿ ಎಸ್ ಎಂ ಎಸ್ ಮಾಡಿ ಮಾಡಿದ್ರ ಐ ಒಂಧ್ ಮೆಸೇಜ್ ಹಾಕಿ
ಹಾ ಸ
ನಿಮ್ ಒಂದ್ ಲಿಂಕ್ ಕಸ್ತೀವ ಆ ಲಿಂಕ್ಗೆ ಜಾಯ್ನ್ ಆಗಿ ನಿಮ್ಗೆಲ್ಲಾ ನಾವು ಹೇಕೊಡ್ತೇವಿ ಏನಂದ್ರೆ ಅಂದ್ರೆ ಆಲ್ ಓವರ್ ಕರ್ನಾಟಕ ಅಂತ ಹೇಳ್ತೇವಿ ನಾವು ಕರ್ನಾಟಕ ಒಳಗ ಸುತ್ತಮುತ್ತ ಎಲ್ಲ ಪ್ಲೇಸ್ ಗಳೂ ತೋರಿಸ್ತೀವಿ
ಹ ಹೌದು
ನಮ್ ಕಡೆ ಅಂದ್ರೆ ಅಂದ್ರು ಟೆನ್ ತೌಸಂಡ್ ಆಬಹುದು ಟನ್ ತೌಸಂಡ್ ಎಲ್ಲ ಫಿಫ್ಟನ ತೌಸಂಡ್ ಆಗುತ್ತೆ
ಅಮೌಂಟ್ ಫ್ರೆಂಡ್ಲಿ ಬಜೆಟ್ ಫ್ರೆಂಡ್ಲಿ ಇದ್ರೆ ನಾವು ಬರ್ತೇವಿ ಸರ
ಹ ಹದ್ನೈದು ಸಾವಿರ ಇದೆ ಎಷ್ಟನ್ ಬಾಳ ಆಗಲ್ಲ ಮನುಷ್ಯನಿಗೆ ಹದಿನದು ಸಾವಿರ ಅಂದ್ರೆ ಏತಕ್ಕೆ ಅಂದ್ರೆ ಊಟಂತೂ ನಮ್ ಕಡೆ ಆಹಾರದ ವ್ಯವಸ್ಥೆ ಊಟ ಉಪಚಾರ ಎಲ್ಲ ನಮ್ ಕಡೆ ಇರುತ್ತೆ
ಹಾ ಹಾಗೆ
ಯತಕಂದ್ರ ಬೆಳಗ್ಗೆಯದ್ದ ತಕ್ಷಣ ಮೊಳಕೆ ಕಾಳು ಕಡ್ಲೆಕಾಳು ಹಾರಕ್ಕಾಗಿ ಇದೆಲ್ಲ ಸಿ ಸೇವೆ ಸೇವಿಸ್ತೇವೆ ನಾವು ಆವವಾಗ ಎಲ್ಲರಿಗ ಕೊಡ್ತೇವಿ ಇದನ್ನೆಲ್ಲ
ಹೌದೌದು ಸರ್ ನಿಮ್ದು ಬರಬರಿ ಸರ್ ಮಷೆ ಆಸ್ಪತ್ತ್ರೂ ಆದ್ರೆ ಎಲ್ಲಾರೀ ಮಾಡ್ಬಹದು ಸ
ಹೌ ಸ ಹಾ ಮನುಷ್ಯ ಅದನ್ನೆಲ್ಲ ನೋಡಬಹುದಾಗುತ್ತೆ ಇಲ್ಲ ಆಹಾರನೇ ಇಲ್ದೇ ಇರುವಾಗ ಮನುಷ್ಯ ಏನ್ ನೋಡಲು ಬಸುತ್ತನ್ ಹೇಳಿ
ಹೌದು ಸರ್ ಮನುಷ್ಯ ಸದೃ ಮಾಡಿ ಮಾಡ್ಬೋದು ಸ ಇಲ್ಲಿ ಮುಂದ ದೃಡ್ಢವಾಗಿಲ್ಲ ಅಂದ್ರೆ
ದೇಹ ಬ್ರೇನ್ ಸ ಬ್ರೇನ್ ಕೂಡ ಏನು ಕೆಲಸನೇ ಮಾಡುವುದಿಲ್ಲ ಅದಕ್ಕೆ ಬೆಳಿಗ್ಗೆ ಅದನ್ ಕೂ ಬೆಳಿಗ್ಗೆ ಆ ಆದ ತಕ್ಷಣೇ ಮತ್ತು ನಾಷ್ಟ ನಾಷ್ಟ ಆದ ತಕ್ಷಣ ಊಟ ಊಟ ಆದ ತಕ್ಷಣ ಮತ್ತೆಲ್ಲ ಸುತ್ತಾಡ್ಕೊಂಡು ಓಳ್ಳೇ ನೀವು ಯಥಾ ಪ್ರಕಾರ ನಿಮ್ಮ ಊರಿಗೆ ನಿಮಗೆ ತಲುಪಿಸುತ್ತೇವೆ ನಮ್ಮ ಜವದ ಬಾರ
ಅದೇ ಸರ್ ಪ್ಲೇಸ್ವ ಅಂತ ಸರ್ ನಾವು ನಮ್ಮ ಪಫ್ಯಾಮಿಟಿ ಕೂಡ ಡಿಸ್ಕಸ್ ಮಾಡಿದವಿ ನಿಮಗೆ ಕಾಲ್ ಮಾಡ್ತೀವಿ
ಮಂತ್ರಾಲಯ ಆಗಿರ್ಬೋದು ಈ ಕಡೆ ಶರಸಿ ಮಾರಿಕಾಂಬ ಗೋಕರ್ಣ ಜಲ್ ಮುರುಡೆೇಶ್ವರ ಹೊ್ಣಾವ ನಾನಾ ತರದ ಪ್ಲೀಸ್ ಗಳನ್ನು ನಾವು ನಿಮ್ಗೆ ಡಿಸಿಕೊಂಡು ಬರ್ತೀವಿ ಅಂಜನಗರಿ ಆಗಿರ್ಬಹುದು ಈ ಕಡೆ ಕೊಪ್ಪಳ ಆಗಿರ್ಬಹದು
ಹ
ಈ ಎಲ್ಲಾ ಸ್ಪೇಸ್ಗಳನು ಬಿಡದೇ ಬಿಡಲಾರದೆೇನ್ನು ಸುತ್ತಾಾಯಿಸಿಕೊಂಡು ಬರು ಧರ್ಮಸ್ಥಳ ಆಗಿರಬಹುದು ಇನ್ನಿತರ ಪ್ಲೇಸ್ಗಳನ್ನು
ನಮ್ಗೆ ಪೂರ್ವಿ ಜಗನ್ನಾಥನ ಹೋಗ್ಬೇಕಂತ ಆಸೆದೆ ಸರ್
ಪುರಿ ಜಗತಿಿಗೆ ಅದು ತುಂಬಾ ಒಳ್ಳೇದು ನೀ ಹತಾ ಇರೋದು ಅಲ್ಲಿ ಹೋದ್ರೆ ಗೋಸಂ ಅಂದ್ರೆ ಇದದೆ ಅಲ್ಲ ಮೈ ಜುಮ್ಮನ ಇತ್ತ ಅಲ್ಲಿ ಹೋದ್ರೆ
ಅದೇ ಸರ್ ನಮ್ಗೂ ಅದೇ ಅನುಭವ ಆಗ್ಬೇಕ ಅಂತ ನಾವು ಅಲ್ಲಿ ಹೋಗ್ಭಕ್ತ ಮಾಡಿದೆೇ ಸರ್ ಈಗ
ಒಡ್ಸಾ ಅಂದ್ರೆ ಅಲ್ಲಿ ಕೃಶನ ಹೃದಯ ಇದೆ ಅಂತ ಹೇಳ್ತಾರೆ
ಅದೇ ಸರ್ ನಾವು ಈಗ ಕೃಷ್ಣ ಹೃದಯೃದಬೇಕ ನ ಹೋಗಬೇಕ ಮೇಸರ್ ಈಗ
ಕೃಷ್ಣವರು ದೇಹ ವೀಕ್ಷಿಸುವುದಕ್ಕೆ ಹೊಂಟಿವಾರಾ
ಹೌದ ಹೌದು ಸರ್ ಹೌದು ಸರ್ ನೀವು್ ಹರ್ ನಿಜ ಖಂಡಿತವ್ಲಿೂ ನಿಜವಾಗಿದೆ ಸರ್
ಸ ನೀವು ಒಂದು ಬ್ಯಾಗ್ ತಗೊಳ್ಳಿ ಬ್ಯಾಗ್ಗೆ ಎಲ್ಲಾ ಅರಿಬಿ ಮೂಟೆಗಳನ್ನು ಪ್ಯಾಕ್ ಮಾಡಿ ಅಲ್ಲ ಇದಕ್ಕಿಂತ ಮೊದಲು ಆಹಾರ ಸೇವಿತವಾಗಿದೆಯೋ ಇಲ್ಲೋ ಮುಂಚಿತವಾಗಿ ತಿಳಿದುು
ಚೀಲಾ ನೋ್ಬೇಕ ಕೆಲ್ಸ ಚೀಲಾ
ಹ ಚಲ ಬೇಕಿ ಖಂಡಿತವಾಗಿ ಚಲಾ ಬೇಕಿ ಏತಕ್ಕೆ ಅಂದ್ರೆ ನೀವು ಮುಂಚಿತವಾಗಿ ಆಹಾರ ಆಹಾರ ಸರಿ ಇದೆಯೋ ಇಲ್ವೋ ಅಂತ ಎಳದಿಯ ಕೊೊಂಡುಬೋಗಿ ಮೊದಲು
ಹೌದ ಹೌದು ಸರ್ ನೀವ ಹೇಳ್ತ್ರ ಡಿತವಾಗಿ ನಿಜವಾಗ ಸರ್ ಯಕಂದ್ರೆ ಮನುಷ್ಯಾಗ ಆಹಾರ ಇರುದ್ರೆ ಆಹಾರ ತಿನ್ಲಿ ಇದಕಂದ್ರೆ ಮಂಷ ಸದೃರವಾಗಿ ಇರೋ ಇಲ್ಲ ಸರ್ ಜಾಣ್ತಾ ಇಲ್ಲ ಸರ್
ಸಲ್ಲ ಶಾಂತಿ ಈ ಶಾಂತಿ ಇರ್ಬೇಕ ಅಂದರೆ ಸದೃಢವಾಗಿ ಮನಸ್ಸು ಶುದ್ಧ ನೀರು ಕುಡಿಬೇಕು ಮನುಷ್ಯ ಸ್ಟ್ರಾಂಗ್ ಇಬೇಕು
ಹೌದ ಸರ್ ನೀವ ಹಸದು ಒಂದ್ ರೀತಿ ದ ಬರೋಬರಿ ಸರ್ ಯ
ಮತ್ತೇ ನೀವು ಪರಿವಾರದ ಒಂದಿಗೆ ಹೋಗ್ತಾ ಇದೀರ್ದಾರಾ ಇಲ್ಲ ಗೆಳೆಯರ ಜೊತೆ
ಹೌದು ನಾವು ಪರಿವಾರದ ಜೊತೆ ಹೋಗ್ತಾ ಇದ್ದೇವಿ ಸರ್ ಪರಿವಾರದ
ಒಳ್ಳೆ ಒಳ್ಳೇದಾಗಲಿ ನಿಮ್ಮ ಕುಟುಂಬದ ಜೊತೆಗೆ ಎಲ್ಲಾರ ಕೂಡಿ ಹೋಗಿ ಬನ್ನಿ ಒಳ್ಳೇದಾಗುತ್ತೆ ಹಾಗೆ ಕೂಡ ಇಲ್ಲಿ ಒಡ್ಸಾ ಮತ್ತೆ ಎಲ್ಲಿ ಹೋಗ್ಬೇಕ ಅನ್ಕೊಂಡಿದ್ದೀರಾ
ಹಾ
ಹಲೋ ಹ ಸರಿ ಸರಿ ಸರಿ ಸರಿ ಕೆ ಕೆ
ಎಮ್ಮಸರ್
ಆ ಇರ್ ಬ